ಹ
ಹಲೋ
ಹಲ್ ಹಲೋ
ಹಲೋ
ಹಲೋ
ಏನ್ ಮಾಡ್ತಿದ್ರಿ.
ಹಲೋ
ಕೇಳಿಸ್ತಿಲ್ವಾ.
ಕೇಳಿಸ್ತಾ ಇದೆ ನಿಮಗ್ ಕೇಳಿಸ್ತಿಲ್ವಾ.
ಕೇಳಿಸ್ತಿದೆ.
ಏನ್ ಮಾಡ್ತಾ ಇದ್ರಿ.
ಏನಇಲ್ಲ ಸುಮ್ನೇ ಕೂತಿದ್ದೆ ನೀವು.
ನಾನು ಸುಮ್ನೆ ಕೂತಿದ್ದೆ.
ಏನ್ನೊ ಸರಾ ಪರಾ ಸೌಂಡ್ ಮಾಡ್ತಿದ್ದೀರಾ.
ಹಾ
ಏನೋ ಸೌಂಡ್ ಬಂತ್ ನಿಮ್ ಕಡೆಯಿಂದ.
ಏನೊ ಸೌಂಡ್ ಅಂದ್ರೆ.
ಏನೊ ಏರ್ ಬಡ್ಸ್ ಏರ್ಫೋನ್ ಈ ತರ ಏನಾದ್ರು ಯೂಸ್ ಮಾಡ್ತಿದಿರಾ.
ಹ್ಮಾ
ಹ್ಮ್ ಅದರದ್ದೇ ಮೇ ಬಿ ನಡೀತ್ ಬಿಡಿ.
ನಡಿಯುತ್ತಾ.
ಹ್ಮ್ ಮತ್ತೆ ಊಟ.
ಮತ್ತೆ ಊಟ ಹ್. ಊಟ ನಮ್ದು ನೋಡ್ಬೇಕು ಇವಾಗ್ ಮಾಡ್ಬೇಕು.
ನಮ್ದು ಆಯ್ತು.
ಏನ್ತಿಂದ್ರಿ ಊಟ.
ಹೊರ್ಗಡೆ ಹೋಗಿದ್ವಿ ನಮ್ ಫ್ರೆಂಡ್ ಜೊತೆ ಹಂಗೆ ಅಲ್ಲಿ ಗೋಬಿ ಹಂಗೆ ಹಂಗೆ ತಿನ್ಕೊಂಡ್ ಬಂದೆ. ಇವಾಗೇನ ಅಷ್ಟೊಂದು ಹಶಿವಿಲ್ಲ.
ಹ್ಮ್ ಹ್ಮ್.
ನಿಮ್ದೇನ್ರಿ ಊಟ.
ನಮ್ದು ಊಟ ರೈಸ್ ಸಾಂಬಾರ್ ಇದೆ.
ಇದಿಯಾ.
ನಾನು ಇವಾಗಿನು ಜಸ್ಟ್ ಬಂದೆ.
ಯಾಕೆ ಲೇಟ್ ಮಾಡದ್ರಿ.
ಹ್ಮ್ ಒದ್ ಸ್ವಲ್ಪ ಹೊರಗಡೆ ಹೋಗಿದ್ದೆ ಕೆಲ್ಸ ಇತ್ತುಂತ.
ಹ್ಮ್
ಹ್ಮ ಲೇಟ್ ಆಯ್ತು ಅದ್ರಿಂದ. ನಾನು ನೋಡಬೇಕು ಅನ್ನ ಸಾರ್
ಹ್ಞ ಹ್ಞೂ ಹ್ಞ ಮತ್ತೆ ಆಫೀಸ್ ಇಂದ ಎಷ್ಟೊತ್ತಗ್ ಬಂದ್ರಿ ಹೊರ್ಗಡೆ.
ಆಫೀಸಿಂದ ಬಂದಾಗಾ ಆಲ್ರೆಡಿ ಒಂದು ಏಳು ಗಂಟೆ ಆಗಿತ್ತು.
ಹ್ಮ್ ಹ್ಮ್
ಹ ಇವತ್ ಸರ್ರು ಕೂಡ ಇಲ್ಲ ಹೊರಗಡೆ ಹೋಗಿದ್ರು.
ಹ್ಮ್
ಅದಕ್ಕೆ ನಾವು ಕೂಡ
ಆ ಏರ್ಫೋನ್ ನ ತುಂಬಾ ಜಾಸ್ತಿ ಮೂವ್ ಮಾಡಬೇಡಿ ಒಂದೇ ಕಡೆ ಇಡ್ಕೊಳಿ.
ಇಲ್ಲ ಮೂವ್ ಏನ್ ಮಾಡ್ತಾ ಇಲ್ಲ.
ಅದುರ್ದು ಅವಾಗವಾಗ ಸೌಂಡ್ ಬರುತ್ತೆ ಅದಕ್ ಹೇಳದೆ.
ಹ್ಮ ಹ್ಮ ಹ್ಮ್
ಮತ್ತೆ
ಮತ್ತೆ ಹೇಳ್ಬೇಕ್ರಿ ನೀವೇ.
ನಮ್ಮ್ ಕಡೆ ಏನಿರೆ. ಏನಾದ್ರೂ ಹೇಳೀ ಹ ಹ
ಮತ್ತೆ ಲೈಬ್ರರಿ ಎಲ್ಲ ಹೋಗ್ತಾ ಇದೀರಾ.
ಹ್ಮ್ ಹೋಗಿದ್ದೆ ಈಗ್ಲೇ ಒನ್ ಸ್ವಲ್ಪೋತ್ ಒಂದು ಒಂದ್ ಗಂಟೆ ಆಯ್ತು ಒನೆಗ್ ರೂಮಿಗ್ ಬಂದು.
ಹೇಗಿದೆ ಸ್ಟಡಿ ಎಲ್ಲ ನಿಮ್ದು.
ಚನಗಿದೆ
ಚೆನಾಗಿದಿಯಾ.
ಒಂತರಾ ಚೆನಾಗಿದೆ.
ಒಂಥರಾ ಚೆನಾಗಿದ್ಯಾ.
ಹ್ಮ್ ಮತ್ತೆ ನಿಮ್ದ್ ಎಲ್ಲಿ ಟ್ರಿಪ್ ಎಲ್ಲ ಹೋಗಲ್ವಾ ಇವಾಗಾ. ಮನ್ ಲೈಕ್ ಮಳೆಗಾಲ ಎಲ್ಲಾ ಇದೆ ಟ್ರಕ್ಕಿಂಗು ಆತರ.
ಟ್ರಿಪ್ ಹೋಗ್ಬೇಕ್ರೀ ಹೋಗ್ಬೇಕು ಅಂತ ಅನ್ಕೊಂಡಿದಿವೀ.
ಹಾಂ
ನೋಡ್ಬೇಕು ಇನ್ನು ಏನ ಯಾರು ಪ್ಲಾನ್ ಏನ್ ಮಾಡಿಲ್ಲ.
ಹೌದಾ.
ಹೋಗೋಣ ಅಂತ ಅನ್ಕೊಂಡಿದ್ವಿ ನೋಡ್ಕೊಂಡ್ ಹೋಗ್ಬೇಕಷ್ಟೇ.
ಮಳೆಗಾಲ ಮುಗಿಯೋದ್ರಲ್ಲಿ ಹೋಗಿ ಪ್ಲಾನ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಡಿ ಏನ್ ಚೆನ್ನಾಗಿರಲ್ಲ.
ಇಲ್ಲ ಇಲ್ಲ ಅಷ್ಟೊರ ಒಳಗಡೆನೆ ಹೋಗ ಬರಬೇಕು ಇನ್ನು ಇದೆಯಲ್ಲ ಸೆಪ್ಟೆಂಬರ್ ಅಲ್ಲೂ ಟೈಮ್ ಇರುತ್ತೆ.
ಹ್ಮ್ ಹ್ಮ್ ಹ್ಮ್ ನಿನ್ನ ಆಫೀಸ್ ಕೆಲ್ಸ ಇರತ್ತೆನು ಮತ್ತೆ.
ಟೈಮ್ ಅವಾಗ್ದ ಹೋಗಾಕ ಆಗಲ್ಲ
ಮಳೆ ಆದ್ರೂ ಈಸಲ್ಲ ಎಲ್ಲಾ ತುಂಬಾ ಕಡಿಮೆ ಇದೆ ರೀ ಎಲ್ಲಾ ಕಡೆ ಮಳೆ
ಹ್ಮ್ ಈ ಸರ್ತಿ ಜಾಸ್ತಿ ಇಲ್ಲ ನಮ್ಮೂರ್ ಕಡೆನೂ ಅಷ್ಟೊಂದ ಮಳೆನೇ ಇಲ್ಲ ಅಂತಿದರು ಮನೆಯ ಎಲ್ಲ
ಹಲೋ ನಿಮ್ ಸೌಂಡು ತುಂಬಾ ಸ್ಲೋ ಆಗಿ ಕೇೇಳಬರ್ತಿದೆ. ಕೇಳಿಸ್ತಿದಯಾ ನಿಮ್ಮ ಸೌಂಡು ತುಂಬಾ ಸ್ಲೋ ಆಕಿ ಕೇಳತಿದೆ. ಸ್ವಲ್ಪ ಪೋನು.....
ಹಲೋ ಕೇಳಸ್ತಾ ಇದೆಯಾ.
ಹಾ ಇವಾಗ ಇವಾಗ ಓಕೆ.
ಹಾ ಹಾ ಹಾ ಅದು ಮೇಬಿ ಸಂಒನ್ ನೆಟ್ವರ್ಕ್ ಇಶೂ ಏನೋ ಇತ್ತು ಅನ್ಸುತ್ತೆ.
ಹ್ಮ್ ಹ್ಮ್
ಅದ್ರಿನ್
ಏಕೆಂದ್ರೆ ನೆಟ್ವರ್ಕ್ ಬರಲ್ವಾ?
ಇಲ್ಲ ರೀ ಇದ್ ಯಾವದೋ ಮನೆ ಮಾಡಿದೀವಿ ಇಲ್ಲಿ ನೆಟ್ವರ್ಕ್ ಒಂದು ಬರ್ತಿಲ್ಲ ಬರ್ತಾನೆ ಇಲ್ಲ ವೈಫೈ ಇದೆ.
ಮತ್ತೆ ಆದ್ರೂ ಸಮಸ್ಯೆನಾ?
ಆದ್ರೂ ಅದು ಏನಬ ಕರೆಕ್ಟ್ ಆಗಿ ವರ್ಕ್ ಆಗ್ಲ ಇಲ್ಲ
ಹ್ಮ್ ಹ್ಮ್ ಹ್ಮ ಏನು ಹೇಳ್ತಿದ್ದೆ ನಾನ ಮರ್ತ ಬಿಟ್ಟೆ. ಮಳೆ
ಮಳೆ ಈ ವಯಸ್ಸಲ್ಲ ನಾನ್ ಮಳೆ ಮಳೆ ಬಗ್ಗೆ ಮಾತಾಡ್ತಾ ಇದೆ ಮಳೆ ತುಂಬಾ ಕಡಿಮೆ ಆಗಿದೆ ಎಲ್ಲಾ ಕಡೆ ಮಳೆ
ನಿಮ್ಮೂಊರ್ ಕಡೆ ಇದಿಯಾ?
ಇಲ್ಲ ರೀ ನಮ್ಮಊರ್ ಕಡೆನು ಮನೆಯೆಲ್ಲಾ ಫೋನ್ ಮಾಡ್ತಾ ಇರ್ತಿವಲ್ಲ ಅವಾಗವಾಗ ಅವ್ರು ಹೇಳ್ತಾ ಇರ್ತಾರೆ ಮಳೆನೇ ಇಲ್ಲ ಮಳೆನೇ ಇಲ್ಲ ಅಂತಾ ತುಂಬಾ ಕಡಿಮೆ ಆಗಿದೆ ನೀವು ಬೆಂಗ್ಗಳೂರಲ್ಲೇ ತಗೊಳ್ಳಿ ಮಳೆನೇ ಇಲ್ಲ
ಹ್ಮ್ ಈ ಸಲ ಇಲ್ಲೇ ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಬಿಸಲು ಕೂಡ ತುಂಬಾ ಜಾಸ್ತಿನೆ. ನಿಮ್ದೆಲ್ಲ ಹೆಂಗೆ ಊರಲ್ಲಿ ನೀರಾವರಿ ಹೊಲಕ್ಕೆ.
ನೀರಾವರಿ ಇವಾಗ ನೀರಾವರಿ ಇಲ್ರಿ ಇನ್ನು ಹಾಕ್ಸಿಲ್ಲ ನಾವು ನೀರಾವರಿ. ನಾವ ಹಂಗೆ ನಮ್ಗೆ ಕಾಲ್ವೆ ಇದೆ ನಮ್ಗೆ ಹೇಮಾವತಿದೊಂದ ಬರುತ್ತೆ ನೀರು
ಹ್ಮ್ ಹ್ಮ್
ಹ ಅದ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಬೇಕಿದ್ರೆ.
ಹ್ಮ್ ಹ್ಮ್
ಹೇಮಾವತಿ ಕಾಲುವೆ ಒಂದ ಬರುತ್ತೆ.
ಬೇಸಿಗೆಯಲೆಲ್ಲಾ ಆತರದ ಸಮಸ್ಯೆ ಏನ ಆಗಲ್ಲ.
ಇಲ್ಲ ಬೇಸಿಗೆಲೆಲ್ಲ ಸಮಸ್ಯೆ ಏನಿಲ್ಲ ನಮ್ದು ಒಂದ ಎರಡು ಕೆರೆಗಳಿದ್ದಾವೆ ದೊಡ್ಡ ದೊಡ್ಡದು.
ಹ್ಮ್
ಹಾ ಅದ್ರಗೆಲ್ಲ ನೀರು ಇರುತ್ತೆ ಬೇಸಿಗೆ ಟೈಮಲ್ಲೆಲ್ಲ.
ಹ್ಮ್ ಹ್ಮ್ ಹ್ಮ್
ತೊಂದ್ರೆ ಎನ್ ಆಗಲ್ಲ. ನಿಮ್ದು ನಿಮ್ ನಿಮ್ ಕಡೆ ಎಲ್ಲಾ ನೀರಾವರಿ ಇದ್ಯಾ.
ನಮ್ ಅಂದ್ರೆ ನಮ್ ಪಪ್ಪ ಸರಿಯಾಗಿಮ್ ಅಂದ್ರೆ ಮಾಡಿದಿದ್ದಾರೆ ಚೆನ್ನಾಗಿ ವ್ಯವಸ್ಥೆ ಹ ಅಷ್ಟೊಂದ್ ಸಮಸ್ಯೆ ಆಗಲ್ಲ ನಮ್ಗೆ ಸ್ವಲ್ಪ ಪೀಕ್ ಸಿಕ್ಕಿದ್ರೆ ಇವಾಗ ಬೇಸಗೆ ಈ ಸಲ ಸ್ವಲ್ಪ ಸ್ವಲ್ಪ ಅಂದ್ರುನು ಏನ್ ಹಂಗ್ ಸಮಸ್ಯೆ ಆಗಲ್ಲ ನಮ್ದು ಕಾಲು ಬಂದಿದೆ ಅಲ್ಲಿಂದ ಆ ಬರುತ್ತೆ ಆಮೇಲೆ ಡೈರೆಕ್ಟ್ ನಾವು ಕೃಷ್ಣಾ ನದಿಯಿಂದಾನೇ
ಹಾ ಹಾ ಕೃಷ್ಣ ನದಿಯಿಂದ.
ಆಮೇಲೆ ಮನೆದೊಂದು ಓನ್ ಬೋರ್ವೆಲ್ ಇದೆ. ಆಮೇಲೆ ಪಪ್ ತುಂಬಾ ಕಡೆಯಿಂದ ಸೋರ್ಸ್ ಮಾಡಿದೀವಿ ಅದಕ್ಕೆ ಸಮಸ್ಯೆ ಆಗಲ್ಲ ಇಲ್ಲ ಅಂದ್ರೆ ನಮ್ ನಮ್ಕಡೆ ಎಲ್ಲ ಬೇಸಿಗೆ ಟೈಮ್ ಅಲ್ಲಿ ತುಂಬಾ ಕಷ್ಟ ನೀರಾವರಿದು.
ಹಾ ಹ ಹಾ ಹಾ ಹಾಗಂಗಾದ್ರೆ ನಿಮ್ಗೇನ್ ಅಷ್ಟೇನ್ ಪ್ರಾಬ್ಲಮ್ ಇಲ್ಲ ಬಿಡಿ ನೀರಿಂದು. ತುಂಬಾ ಸ್ಕೋರ್ಸ್ ಇದೆ.
ನಮಗಿಲ್ಲ ಬಟ್ ನಮ್ಮ ಅಕ್ಕ ಪಕ್ಕ ಇರ್ತಾರಲ್ಲಾ ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ.
ಹಾ ಹಾ ಹಾ ನೀರಿಂದ ಇವಾಗ ಎಲ್ಲಾ ಕಡೆ ತುಂಬಾ ಸಮಸ್ಯೆ ಬಿಟ್ರಿ ಏನು ಮಾಡಂಗಿಲ್ಲಾ.
ಬೇಸಿಗೆಯಲ್ಲೆ ಸ್ವಲ್ಪ ಪೀಕಾಯಿ ಸಮಸ್ಯೆ ಆಗೋದು ಇವಾಗ ಎಲ್ಲದಕ್ಕೂ ಒಂದೊಂದ್ಸಲ ಬಳ್ಸೋದಕ್ಕೂ ಸಮಸ್ಯೆ ಆಗತ್ ನಮ್ ಕಡೆ ಎಲ್ಲಾ.
ಹಾ ಹಾ ಹಾ
ಸ್ವಲ್ಪ ಆ ಕಡೆ ಮಳೇನೂ ಕಡಿಮೆ ನಮ್ ಕಡೆ ನಿಮ್ ತರಾ ಜಾಸ್ತಿ ಮಳೆ ಆಗಲ್ಲ ಈಗ ಕಡೆಲ್ಲ ಸ್ವಲ್ಪ ಮಳೆ ಜಾಸ್ತಿ.
ನಮ್ಮ್ ತರ ಜಾಸ್ತಿ ಮಳೆ ಆಗಲ್ಲ ಬಿಡಿ ನಿಮ್ದು.
ಹ್ ಹ ಹ್
ಕಡಿಮೆನೆ ನಮ್ದು ಮಳೆ ಹಓಕೆ ಮಳೇ ಟೈಮಲ್ಲಿ ಆಗ್ಬಿಡುತ್ತೆ ಬಟ್ ಈಸಲ ತುಂಬಾ ಕಡಿಮೆ ಇದೆ ಎಲ್ಲಾ ಕಡೆ ಆಲ್ಮೋಸ್ಟ್ ಮಳೆ.
ಹೌದು
ಏನು ಮಾಡಂಗಿಲ್ಲ ಬನ್ನಿ ಒಂದೊಂದ್ ಸಲ ಮಳೆ ಇರುತ್ತೆ ಒಂದೊಂದ್ಸಲ ಮಳೆ ಇರಲ್ಲ.
ಅದೆಲ್ಲಾ ನೈಸರ್ಗಿಕವಾಗಿರೋದಲ್ಲ ಏನ್ ಮಾಡಕ್ಕ ಆಗಲ್ಲ.
ಹ್ಮ್ ಏನು ಮಾಡಂಗಿಲ್ಲ ಮಾಡ್ಕೊಂಡು ಹೋಗ್ಬೇಕ ಅಷ್ಟೇ.
ಹ್ಮ್ ಊರ್ಗೇನ್ ಹೋಗಿಲ್ವ ಇವಾಗ.
ಇಲ್ಲ ರೀ ಊರ್ ಕಡೆ ಹೋಗಿಲ್ಲ ಇನ್ನು ಹೋಗ್ಬಕು ಅಂತ ಅನ್ಕೊಂಡಿದೀನಿ ನೋಡ್ಬೇಕಿನ್ನ ಯಾವಾಗ ಹೋಗೋದು ಏನಂತ ಗೊತ್ತಿಲ್ಲ.
ಹ್ಞೂ ಹ್ಞ ಹೋದ್ರೆ ಈ ಸ್ಯಾಟರ್ಡೆ ಸಂಡೇ ಈ ತರಾನ ಹೋಗ್ಬೇಕು.
ಹಾ ಹೋದ್ರೆ ಸಾಟರ್ಡೆ ಸಂಡೆ ಈ ತರನು ಹೋಗ್ಬೇಕು ಯಾಕೆಂದ್ರೆ ಆಫೀಸಲ್ ರಜಾನೂ ಕೊಡಲ್ಲ.
ಹ್ಮ್
ಸುಮ್ನೇ ಅದಿಕ್ಕೆ.
ಹ್ಮ ಹಾ
ನೀವುಹೋಗಿಲ್ವಊರ್ ಕಡೆ
ಇಲ್ಲ ನಾನು ಹೊದ ತಿಂಗಳು ಹೋಗ್ ಬಂದಿದ್ದೀನಿ. ಇವಾಗ ಇನ್ನೂ ಸದ್ಯಕ್ಕೆ ಹೋಗಲ್ಲಾ ನಮ್ಗ್ ಹೋಗಕ್ ಬರಕ್ಕೆ ಒಂದೊಂದ್ ದಿನ ಬೇಕಲ್ಲಾ
ಹಾ
ಹಂಗಾಗಿ ಹೋಗಿಲ್ಲ.
ಹ್ಮ ಹ್ಮ
ಮತ್ತೆ ಇವಾಗ ಏನ್ ಊಟ ಮಾಡ್ತೀರಾ
ಹಾ, ಇವಾಗ ಒಂದ್ ಸ್ವಲ್ಪ ಏನಾದ್ರು ಊಟ ತಿನ್ಬಿಟ್ಟ ತೆಗಿ ಮಲಗತಿನಿಅಷ್ಟೇ ಇನ್ನೇಏನ್ ಮಾಡದೇಳಿ.
ಪೋನ್ ನೋಡಲ್ವ ಮತ್ತೆ
ಫೋನ್ ಎಲ್ಲಾ ನೋಡಲ್ರಿ ಸಾಕಾಗಿದೆ ಫೋನ್ ನೋಡಿ.
ಹೌದಾ!,
ಹಾ,
ಸರಿ ಊಟ ಎಲ್ಲಾ ಮಾಡಿ ಹ್ಮ್, ಇನ್ನೊಂದ ಸ್ವಲ್ಪತ್ತು- ಅಂದ್ರೆ ಈಗ ಮಲ್ಗಿದರ್ ನಿದ್ದೆ ಬರ್ಬೇಕಲ್ಲ ಸ್ವಲ್ಪ ಹೊತ್ತುಮಲಗ್ ತಿನಿ.
ಹ್ಮ ಹ್ಮ ಸರಿ ಆಯ್ತ ಹಂಗಾದ್ರೆ ಮಲ್ಗಿ
ಹ್ಮ್, ಸರಿ
ಹಾ, ಸರಿಆಯ್ತು.